ತೆರೆ ಸಾವಕಾರ ಎಲ್ಲಿದಿ
ಹೊಲದಾಗ್
ಏನ್ ಮಾಡಕತಿಪಾ ಹೊಲ್ದಾಗ ಆರಾಮ ಆದ ಜೀವ್ನ
ಆರಾಮ ಅದ ನೋಡು
ಊಟ
ಊಟ ಆಗಲೇನು ಈ ಸ್ಪೀಕರ್ ಹಾಕದ ಹೆಂಗ ಮಚ್ಚಾ
ಅ ಸ್ಪೀಕರ್ ಎನ್ ಬರ್ಲ್ ಇಷ್ಟೇ ಬರ್ತದ ಹಾ ಸಪ್ ಚಂದ ಮಾತಾಡ ದಬಾಸಿ
ಹೇಳ್ಬೇಕ್ರಿ ನೀವೆ ಸವ್ ಕರ
ಹಾ ಏನೋ ಇದು ವಜ್ಜಿ ಬು ಇದ ಇರ್ಲಿ ಯಾನಮನಿ ಮಾಡ್ ಡ್ತಲ್ಲ
ಏ ಇಲ್ರಿ ಸಾವಕರ ಇಂದೆ ಏಲ್ಲ
ಹಾ ಏನ ಊಟ ಆಗ್ಯದ ಅಲಾ ಎಲ್ಲಾ
ಎಲ್ಲ ಆಗ್ಯದ ನೋಡ್ರಿ ಸೌಕರ ನೀರ್ ಬಿಡೋಡ್ ನೋಡದದ್ರಿ
ಈಗ ಯಾವ್ ನೀರ್ ಬಿಡವು ಕ್ಯನಲ ನೀರೆ ಬಂದಿಲ್ಲ
ಬುಟ್ರಲ್ಲಿ ಇಸ್ ಇಸ್ಸ್
ಹೌದೌದು ಮ ಮಳಿ ಮಳಿ ಬೆಳಿ ಯಾದ್
ಮಳಿ ಬೆಳಿ ಆಟ ಸರಿಗ ಯಾನ ನೋಡ್ರಿ ಏನ್ ಮಳಿ ಇಲ್ಲ
ಎಲ್ಲಿ ಹಂಗ್ ಅನ್ಬಾಡದ್ರಿ ಏನ್ರೀ ಸಿದ್ಧಣ್ಣ ಹಂಗೆಲ್ಲಾ ಹೊ
ಅಯ್ ಆಯ್ತ ಆಯ್ತುಹಂಗ ಮಾತ್ ಪಡದನು
ಎಲ್ಲಾ ಮಾತಾಡ್ಬದ್ರಿ ಎಲ್ಲಾ ದೊಡ್ ಡಿಗ್ರಿ ಮುಗ್ದ ಹೆಂಗ್ ಮಾತಾಡ್ಬೇಕ ಗೊತ್ತಾ
ಸರಿ ತೋರಿ ಅಣ್ಣ ಗೊತ್ತಾಯ್ತ್ ನಮ್ಗೆಲ್ಲ
ಸಮಚಾರ ಹತ್ತಿ ಬೀಜಾ ಎಲ್ಲಾ ಬಿತ್ಯವಲ್ಲರಿ
ಹತ್ತಿ ಬೀಜಾ ಅವೆಲ್ಲಾ ಆಗ್ಯವ ನೋಡ್ರಿ
ಹೌದ್ರೆ ಏನ್ ನಿಮ್ಮ ಅಣ್ಣ ಕುರಿರ ಹೋಗಣ ಏನ್ ಹೇಳದ್ರ ಹೇ ಅವ್ರಿಗೆಂತ ಏನ್ ಭಯ ಬದಿಲ್ಲೋ ಆರಾಮ್ ಕುರಿಯಂಬ ಈ ಗಂದ್ರ
ಹೇ ನೀ ಯಾಕೆ ಭಯ ಅಂಬುದು ಯಾಕೆ ಇರುತ್ತೆ ಸರ
ಏನ್ ಮಾಡ್ತರಿ ನಿಮ್ ಅಣ್ಣ ಒಳ್ಳೆ ಮನ್ಷ್ಯ ರೀ ಮಾತಾಡಾಕ ಅದಾಯ್ತಲ್ಸಮ ಬಾರಿ ಮಾಡ್ತಾರಿ ಅಣ್ಣ
ಬಾರಿ ಮಾಡುತ್ತಾನರಿ ಇವಾ
ಹೇ ಮತ್ತ್ ಲಗ್ನ ಪಗ್ನ ಮಾಡ್ಕಬೇಕ್ರಿ ಈ ವರ್ಷ
ಮಾಡಿಕೋಬೇಕ್ರಿ ಏನ್ ಮಾಡ್ತ ಅಲ್ಲ.
ಹೇ ಹೋದ್ ಸಾಲ ಏನ್ ಬಿತ್ತರಿ ಅಂತವೆ ಎಲ್ಲಾ
ಹೆಸರು ತೊಗರಿ ಹತ್ತಿ
ಅಬ್ಬಬಾ ವಜ್ಜಿ ಬಿಡು ಅಂದ್ರ
ಇತೀವ್ರೀ ಮತ್ ಮಾಡಕಲ್ರೀ ಸಾವಕರು ಏನಾನ
ಏನ್ ನಡತ್ರಿ ಮನಟ ರೊಕ್ಕ ಏನ್ ಮಾಡಿದ್ರಿ ಕಂಡು ಬರ್ಲಿ ನಿಮ್ಗೆಲ್ಲ
ಯಾವ್ ರೊಕ್ಕ ಸಾವಕರು ಹಿಂದೆ ಸೌಕರ್ಯಗಳಗಳು ಹಿಂದೆ ಅಲ್ಲ ಸೌಕರ್ಯಗಳು ಹಿಂದೆ ಅಲ್ಲಾ
ಯಾವ ಸೌಕರಿ ನೀವು ಸೌಕರ ಹೇಳ ನಾನು. ಮತ್ತೆ ಎಜುಕೇಶನ್ ಎಲ್ಲಿಗೆ ಬಂತು. ಅಯ್ತ್ರಿ ನಿಮ್ದ
ಬಂದ್ ನೋಡ್ರಿ ಎಜುಕೇಶನ್ ಇನ್ನೊಂದಿಸ್ ಬಿಟ್ಟು ಹಾಸ್ಟೆಲ್
ಏನ್ ಮುಂದೆ ಏನು ಮಾಡಬೇಕುರಿ ಬಿ ಎಡ್ ಅದೆಲ್ಲ
ನೋಡ್ಬೇಕ್ರಿ ಇನ್ನ
ನೋಡ್ಬೇಕಲ್ರರಿ ಮಾಡ್ಬೇಕು ಮನ್ಯಾಗ ಮತ್ ಓದಸನಂತ ಹೇಳ್ಯಾರ.
ಮಾಡ್ಬೇಕ್ರಿ ಮತ್ತ ಏನನ್ ಮಾಡಬೇಕು
ಅರ್ಪಿಸುತ್ತಾರೆ ಅವರು ತೋರಿಸುತ್ತಾರೆ ಅಂದ್ಮೇಲೆ ಓದ್ಬೇಕ್ರೀ ಸುಮ್ನೆ ಅಲ್ಲಿ ಇಲ್ಲಿ ತಿರುಗಾಡದು. ಸ್ಯಾಲರಿ
ಓದು ಅಲ್ಲೇನ್ರಿ ಜೀವನ.
ಮನೆಗೆ ಓದಿಸನ ಹಾಸ್ಟೆಲ್ ಕಲಿಸಿದರೆಹಾಸ್ಟೆಲ್ ಏನೇನೋ ಮಾಡ್ರಿ ಹೆಂಗರೀ ಅದು ಎಲ್ಲ.
ಏನ್ಮಾಡ ಹಾಸ್ಟೆಲ್ ಹಾಗ
ಎಲ್ ಚಂದ ಇರ್ಬೇಕ್ರಿ ಊಟ ಮಾಡಿ ಅದು ಮಾಡಿ ಎಲ್ಲಾ. ಅವ್ರಂದ ಇವ್ರನ್ ತಿರ್ಗಾಡಕ್ ಹೋಗ್ಬಡ್ರಿ ಎಲ್ಲಾ ಯಾರ ಯಾರಾಗಲ್ಲ ಹಿಂಗ ಕಾಲಕ್ಕ.
ಅದೇಂತಿನಲ್ರರಿ ನಾವ್ ಯಾರು ಇರು
ಹಾ ಇಲ್ಲ ನೀವ ಅಂತಲ್ರಿ ಯಾವ ಸು ತುಂಬ ಉದಾಹರಣೆ ಕೊಟ್ಟು ಹೇಳಕತಿನ್ರಿ ಹಾ ರೀ
ಆಯ್ತ ಮಾಡ್ರಿ
ಮತ್ತೇನ್ ನಡದ್ರಿ ಸಮಾಚಾರ ಎಲ್ಲಾ ಆರಾಮಲ್ರಿ ಎಲ್ಲಾ
ಆರಾಮ್ ನೋಡ್ರಿ ನಿಮ್ ಮಂತ್
ನಮ್ಮಂತರ ಏನ್ರೀ ಆಶೀರ್ವಾದ ಹ್ಮ ಪಿ ಸಿ ಎಕ್ಸಾಮ್ ಆಯ್ತನ್ರಿ ಹಾಕ್ಬೇಕೇರಿ ಎಲ್ಲ ಐಟ್ ಬರ್ದದ ಎಲ್ಲ ಬಾಡಿ ಈಡ್ ಫಿಟ್ನೆಸ್ ಅದ ಎಲ್ಲ ನಿಮ್ದು
ಯಾವ ಫಿಟ್ನೆಸ್ ಆದ್ರ ಏನ್ ಫಟ್ನೆಸ್ ಎಲ್ಲ ಏನಿಲ್ರಿ ಸರ್
ಮಾಡ್ಬ್ರಿ ಏನ್ ಜೀವದಾಗ ನೋನು ನೌಕರು ಯ್ತ ಅಂದ್ರ ಅದ ಏನ್ ಮರ್ಯದಿನೇ ಬೇರೆದ್ರಿ
ನೋಕ್ರಿ ಇಲ್ಲೇ ಹೊಲದಾಗ
ಏ ಮಾಡ್ಬಬೇಕ್ರಿ ಇಬ್ಬರ್ ಮೂವರ್ ಅಣ್ಣ ತಮ್ಮರಿ ಮತ್ತ
ಹ್ಮ್
ಮಾಡ ಇರ್ತಾರ ನೀವ್ ಸಾಲಿ ಓದ ಕತ್ಮೇಲೆ ಆಯ್ತ್ ಬುಡೋಕೆ ಹೋಗ್ಬಾರಡ್ದರ ಅದಲ್ಲಾ ಮನ ಸಾಲಿ ಹೋಸ್ಯಾರಪ್ಪಾ ಅಂತ ಒಂದ ಇಚ್ಛೆ ಕೊಟ್ಟುದ ದಿನ ನೆನಪ ಬರಂಗ ಓದ್ಬೇಕ್ರೀ ಮನೆಯವಾರ್ದ ಹಾ ಅದಕ್ಕ ಅಂತರಿ
ಹೋಗ ನಿ ಸ್ವಾರ್ಥ
ಸಾರ್ಥಕ ಮಗ ಒಕ್ಕಳ ಬಿಡ್ತು ಶಾಲೆ ಓದಿಸದ್ಮೇಲೆ
ಹ್ಮ್
ನೋಡಿ ಈಗ ನೌಕರಿ ಮಾಡಿ ನೋಡ ನನ್ನ ಮಗ ಅಂತ ಊರಾಗ ಒಂದ್ ಹೆಮ್ಮೆ ಇರ್ತರಿ ಎಲ್ಲರಿಗೆ ಹಾ ರೀ ನೀವೇಏನರೀ ಮತ್ತ ಮನೆ ಕೇಳಿದನ್ ಹೊಕ್ಬಡ್ತಾರೆ ಎಲ್ಲ ಕೊಡ್ತಾರೆ ಮಾಡ್ಬೇಕಕೇರಿ ನೌಕರೀ ಏನಾರ ಜೀವನ್ದಾಗ
ಕೊಡ್ತಾರೀ ಎಲ್ಲಾ ಏನ್ ಮಾಡತ್ರಿ ಎಲ್ಲ ಬಾಡ ಸಾಕ್ರಿ
ಕ್ ಬಂದೇನ್ರರಿ ಸರ್ವರ್ ಇಲ್ಲ ಅಂದ್ರೆ ಏನ್ ಮಾಡ್ತೆ
ಹಾಕ್ ಹೋಗಿರ್ರಿ
ಬಂದೇಂದ್ರೆ ಸರ್ವರ್ ಎಲ್ಲಾ ಅಂತ ಇಲ್ಲಿ ಸರ್ ರೂಮಿಗೆ ಒಂದ್ ಕುಂತ್ಕಣ್ರಿ ಏನ್ ಮಾಡ್ತಿಯಾ ಎಲ್ಲಾ?
ಹೊರ ಬೇರೆ ಕಡ ಏನಲ್ರಿ?
ಸರ್ ಅಯ್ಯಣ್ಣ ಅವರು ಗುಲ್ಬರ್ಗಕ್ಕೆ ಹೋಗ್ಯ್ಯಾರ ಅಂತರಿ ಅವ್ರದು. ಹಾ ಆಯ್ತ ನಮ ಬಾರಂದ ಆಯ್ತು ಆರ್ ನೋಕರ್ದಯ್ ನೋ ಅವ ಮಾಡಿ ಗಂಡರೀ ಅಲ್ಲ
ನಿಮ್ದು ಯಾವಾಗ್ರಿ ನೌಕ್ರಿ
ನಡ ನಮ್ ಯಾವದೋ ಮಕ್ಕಳಂತ ನಮಿಯ
ನೋಡ್ರಿ ಸ್ವಲ್ಪ ನಮ್ಗಂದ ಸ್ವಲ್ಪ. ಕಣ್ಣಗಾಯಕರಿ ಸರ
ಹ ಚಂದ ಅವ ನೋಡ್ ನಿಮ್ ಬಗ್ಲಗ್ ಚಂದ್ ಓದಿ ನೌಕ್ರಗ್ರ ಮಾಡ್ಕಕತ್ತ ಅವ ನಿಮಗ ಏನಾದ್ರ ಓದಬೇಕ್, ಏನ್ ಜೀವನ್ದಾಗ
ಏನ್ ಮಾಡ್ತರಿ ಹಂಗೆ
ಮಾಡ್ಬೇಕ್ರೀ ಏನ್ ಯಾರ ಯಾರ ಹಿಂದನ್ ಸವಾಸಕನ ಹೋಗಿಲ್ಲ ಏನು ಆಗಿಲ್ಲ. ಅವಗ ಚಟಾಪ್ಪದ ಹತಲ್ಲ ಅವನಿಗೆ.
ಹತ್ತ ಹೇಳಲ್ರಿ
ಹಾ ಆ ಹಡುಗ ವರ ಚಟ್ ಗೊತ್ತಿಲ್ಲಣ ಎಣ್ಣ ಕಣ್ಣೆತ್ ನೋಡಲ್ರಿ ಅವ, ಅ ಅಂತ ನಾನ್ರಿ ಆ ಹುಡುಗ
ನಾನ್ರಿ ನೀವನ್ ಹೆಂಗಿರಲ್ರರಿ.
ಹ ನಾವ ಏನ್ ಮಾಡ್ತ್ರರಿ ನಮನ್ ಬಿಡ್ರಿ ಹೋಗ
ಹಂಗ ಯಾಕ್ರಿ
ಚಂದ್ ನೌಕರಿ ಮಾಡ್ರಿ ನಿಮಗನು ಡಕು ಎಕ್ಸಾಮ್ ಕ್ಲಿಯರ್ ಆದ್ಮೇ ಡಾಕುಮೆಂಟ್ ವೆರಿಕೇಶನ್ ತಕ ಹೋಗ್ ಬರೋಗ್ ನೀವು
ಏ ಸಾಕ್ರ ಒಬ್ಬ ನೀವ್ ಮಾಡ ಹತ್ರ ಸಹ ಕಾಣಚ್ಚ
ಏ ಎಲ್ಲ ಮಕ್ಕಳ ಆದ್ಮೇಲೆ ನೀರಾರಾತವಿ ಮುಂದಕ್ಕೆ.
ಹೇಳ್ರಿ ನೀವು ಮಾಡಿದ್ರ ಸಾಕ್ರರಿ ಅಣಾಜು ನಮ್ಮ.
ಏನ್ರೀ ಅಪ್ಪ ಎಲ್ಲಿರರಿ ಅಂದ್ರ.
ಇಲ್ಲೇ ಹೊಲ್ದಾಗ ಹೆಚ್ಚಿ ನೋಡ್ರಿ. ಸ್ಪ್ರಿಂಕ್ಲಾರ್ಗಳು
ಯ ಹೊಲ್ದಾಗ ಏ ಮಾಡ್ದಾರ ಕೆಲ್ಸ ಈಗ.
ಹ್ಮ ನೀರ ಚ ನಡದ
ಸ್ವಲ್ ಚಂದ ಮಾತಾಡ್ಬೇಕ್ರಿ ಹಿಂಗ್ ಮಾತಾಡಿದ್ರ ನಡೆಯಲ್ರಿ ಜೀವನ.
ಚಂದೆ ಮಾತ್ ಮಾತಾಡಕ್ ಇತ್ ಅಳರಿ ಮತ್ತ ಹೆಂಗ ಮಾತಾಡ್ಬೇಕ.
ಚಂದ್ ಗಟ್ಸ್ ಇರ್ಬೇಕ್ರಿ ಮಾತಾಡಕ ಪಾಲಿಟಿಷಿಯನ್ ಮಾತಾಡಿದಾಗ ಮಾತಾಡ್ಬೇಕ ಇಂದಿರಾ ಗಾಂಧಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಳು ಹೌದು ಹುಲಿಯ ಅನ್ಬೇಕ್ ನೀ ಹಂಗಿರಬಕ್ ಮನ್ಷೆ
ಆಯ್ತ್ ತಗೋರಿ ಸರ
ಏನ್ರೀ ಎಲ್ಲ ನಾವೇ ಹೇಳ್ಬೇಕನ್ ರೀ ತಿಳ್ಕೋಬ್ರಿ ಜೀವನ ಅಂದ್ಮೇಲ ತಿಳ್ಕೋಬ್ರಿ ಮತ್ ಮತ್ ನಮ ಶಂಕ್ರ ಅವ್ರ ಏನ ಎಲ್ಲ ಆರಾಮಾರದಲ್ರರಿ ಎಲ್ಲ ಅವ್ರನ್ನ
ನೋಡ್ರಿ ನಾವ್ ಪಾಲ್ಸು
ಮನಷ್ಯ ಹಂಗೆಲ್ಲ ಬೈಬಾರ್ದ ಸಿದ್ದ
ಹಂಗ್ಯಾಕೆ
ನೋ ನಿನಗ ಮುಂದ್ ಒಳ್ಳೇದ್ ಆಗಲ್ ನೋಡ ಬೈದ್ರ
ಹಂಗಂದ್ರಿ
ಹಂಗ ಅದ್ರೆ ಇದ ಅನ್ ಗೊತ್ತಲ್ರಿ ನಿಮ್ಗೆಲ್ಲಾ ಇಷ್ಟ ನೀರಿ ಮ್ಯಾಲ ಗುಳ್ಳೆ ಇದ್ದಂಗ್ರಿ ಜೀವನ ಅಂಬದು
ಗುಳ್ಳೆ ಇದ್ದಂಗೆ ಏನ್ರಿ
ಒಂದ್ಸಲ ಹೊಡದಾಯತ್ ಮುಗೀತ್ ಸಂತೆ ಮತ್ತೆ ಗೊತ್ತಿಲ್ಲ ಇರೋ ಅಷ್ಟು ದಿನ ಚಂದ ಇದ್ದು ಹೋಗಬೇಕತ್ ನಾವ್ ಅಂತೀವಿ ಅಷ್ಟೇ
ಹೇ ಬರಬರಿ ಅದ್ರಿ ಸರ ನೀವ್ ಹೇಳದು
ಏನ್ ಮಾಡ್ತರಲ್ಲ ಯಾರ ಏನ್ ನಾವ್ ಏನಂತ ನಮ್ ಗೊ
ಈಗ ಅಷ್ಟ ತೋರಿ ಮತ್ತ ಅದಿದ್ರಿ ಸ್ವಲ್ಪ ಗುಬ್ಬಿಕತ್ತ ಗುಬ್ಬಿ
ಏನ್ ಮಾಡಕತ್ರಿ
ಇದರ
ಗೊತ್ತಂತರಿ ನನ ನನ ಬಾಳ್ ಟೈಮ್ ಮೂರ್ನಾಲ್ಕು ನಿಮಿಷ ಟೈಮ್ ಆದ್ರೆ
ಇನ್ನೊ ಮೂರ್ ನಾಕು ನಿಮಿಷ ಟೈಮ್ ಅದಂದ್ರೆ
ಹ
ಏನ್ ಮಾಡಮ್ರಿ ರೀ ಟೈಮ್ ಗೆ ಎಬ್ಬಿಸುತ್ತಾರೆ
ಸ ನೀ ಕೆಲ್ಸ ಅವರನ್ರಿ
ಕಳಸ ಹಂಗೆ ಮತ್ತೆ ಹುಡುಗ ಬಾಗಲೋಡ ಡೈಕ್ರು ಹೋದರೆ ಮತ್ತೆ ನಾವ್ ಇ್ರ ಇದ ಇದಾನ ಡಾಕ್ಯುಮೆಂಟ್ ಕೇಶನ್ ಮಾಡ್ಬೇಕಲ್ರರಿ
ಯಾವದ್ರಿ ಏ ಅದೇನ್ ರೀ ಹಿರಿಯರ ಆಸ್ತಿ ಅದು ಮೊದಲ ಪರಂಪರ ಬಂದಿರ ಅದೆ ಎಲ್ಲ
ಪರಂಪರೆ ಸಿ ಬಂದಂದ್ರ ಹಂಗಗೆಂಗ್ರೀ ಹಓಮ ನೋಡ್ರಿ
ಮತ್ ನೋಡ್ರಿ ರೊಕ್ಕ ಗಿಕ್ಕ ಅೇಂಜ್ ಮಾಡ್ರಿ ಹೋಗ್ರಿ ಅಲ್ಲ ಸುತೆ ಮಂದಿ ಮತ್ತೆ ಲೈಫ್ ಸಿಗಲ್ಲ ಸಿದ್ದ ಹಾ ಹಾ ಮತ್ತ ಮುದ್ಕಲ್ ಎಳೆ ಬಿದ್ದಾಗ ಮಾತಾಡತ್ನಂದ್ರೆ ಅದ ಆಗಲ್ಲ ಕಲ್ಸದ
ಏ್ ಬರಬ್ಬರಿ ಯಾರ
ಹಾ ಆಯ್ ಬಿಡ್ಬೇಕು ಯಾವ ಡಿಗ್ರಿ ಮುಗುತ್ತ ಒಂದ್ ಆಯ್ತು ಹಿಂಗ ಇಲ್ಲಿ ಮೈಸೂರು ಇ ಬರಾಮ್ರೀ ಮಂಗಳೂರು ಚಪ ಚಾಮರಾಜನಗರ ಎಲ್ಲ ತಿರ್ಗಾಡಕ ಮುಂದ್ಬಿಟ್ರ್ತ
ಸರ ಹೋದ್ರಿ
ಬೀಷ ಯಾವ ಬೀಷ ಯಾವದ್ರೀ
ಬಿಸಿ ಪಿಸಿ
ಅನ್ ಬಿಡ್ರಿ ನ ಕಾನ್ಸ್ಟೇಬಲ್ ನಾ ಕೇಳಲ್ಲ ಈನ್ ಕಾಲಕ್ ಅದಕ್ಕೆ ಯಾರಗ ಒಂತರ ಅನ್ರಿ ಅದೆ ಎಲ್ಲಾ
ಹಂಗಗೆಯಾಕ್ರೀ ಸರ್ ಹಿಂಗ್ಯಾಕ ಹ
ಎಲ್ಲ ನಿಮ್ಮಂತ ರ ನಡಿತೇವ್ರ ಅಲ್ಲ ಫಿಟ್ನೆಸ್ ಎಲ್ಲ ಏನ ಇಲ್ಲ ನಮ್ದಲ್ಲಾ ಹ ನೀಮ ನಿಮ ದೊಡ್ಡದಾದ್ರೆ ಮನ್ಸ
ಆಯ್ತ್ರಿೀ ನಿಂಗಣ ಆಯ್ತ್ರಿ ಹ
ಅದೇ ರೀ ಚಂದ್ ಹೋದ್ರಿ ಅಂತ ನಾವ ಅಂತೀವಿ ಮತ್ ನಿಮ್ ಇಷ್ಟ ಅದೆಲ್ಲಾ ನಾವೆ ಜಾಯಸ್ ಚಳಲ್ ರೇಜೆ ತಾಯಿ ಕಷ್ಟ ಪಷ್ಟ ಹೋಲ್ಸ್ತಾರ ಅಂದ್ಮೇಲೆ ಕೇಳ್ಬೇಕು
ಹೌದಂದ್ರಿ
ಹಾ ಕುಂಡಿ ಬಿುಡಕು ಅದ ಬಿಡಕ್ ಎಲ್ಲಾ ಗಾಡಿ ಪಾಿ ಕೊಡ್ಸ್ತಾರೆ ಬೆಳತಕ ದುಡ್ದು ಆ ಋಣ ತೀರ್ಸ್ಬೇಕು
ಹೌದೇನ್್ರರಿ
ಹೌದಲ್ರಿ ಮಾತಾಡ್ಬೇಕ್ರಿ ಹಂಗಗೆ ಎಲ್ಲ ಹೆಏಂಗ್ರೀ ನೀ ಸೌಕಾರ
ಐಟಮ್ ಮಾಡ್ರಿ
ತಾಮ ಬಿ ಡ ಮ ಬರ ಂಬಾ ಬಿಸಿಿಗೆ ಸಾಕು ಚಂದ್ ಹ್ದ
ಏನ
ಎಕ್ಸಾಮ್ ಹಾಕ ಆಯ್ತ ಆರಾಮ್ೋದ ಯಾ ಕುಂತಾರ ಆಯ್ತ ನೀ ಸಲ ಮಾಡಡಿಂಗಯ್ತಿವಿ ನಾವೇ
ಏನ್ಯಕ್ರ
ಏನಳ್ವ ರೀ ಚೈನ್ ತಂಗನೆ ಮಗ
ನೀವು ಸರವಲ್ ಬೀಜದಂತ ಬನ್ನಿ ಎಂದ್ರಲ್ ಕ
ಆಯ್ತಾಯ್ತ್ೀ ಅಷ್ಟ ತಾಳ್ರಿ ಈಗ
ಆಯ್ತಾಯಯ್ತು